ಹ್ರಳ್ಳಿ
ಗ ಏನ್ ಮಾಡ್ತಿದ್ರಿ
ಏನಿಲ್ಲ ಬ್ರೋ ನಮ್ ಸ್ವಲ್ಪ ಹೋಗ್ ಕೇಳಾಕ್ ಬಂದಿದ್ವಾ
ಹಾ ಹಾ
ಅ್ರ ಮಳೆ ಅಂದ್ರೆ ಮಳೆ ಬ್ರೋ ಸ್ವಲ್ಪ ಹವು ಎಲ್ಲ ಕಲ್ಟಬಿಟ್ಟಿದಾವ ಅದು ಸುಮ್ನೆ ಬೇಜಾರಾಗಿತ್ತು ಸು್ ಕುೂತ್ಕೊಂಡಿದ್ದೆ
ಹಲೋ
ಹಮ್ರ ಹೇಳಿ
ಊಟ
ಬ್ರೋ ಊಟ ಎಲ್ಲ ಮಾಡ್ತೀರ ಬ್ರೋ ಇವಾಗ ಇನ್ನು ಮಾಡಿಲ್ಲಾ ಸಂಜೆ ಮಾಡ್ದನ್ ಸುಮ್ಮ್ಾದೇ
ಹಷ
ಬೆಳಗ್ ತಿಂಡಿ ಲೇಟಾಗಿಿ ತಿಿಂದ ಸ್ವಲ್ಪ ಒಂದ್ರಡು ಗಂ ಒಂದು ಗಂಟೆ ಆಗಿದ್ರುದು ತಿನಷ್ಟಲ್ಲಿ ಅದಿಕ್ಕೆ ಎಡದ ಇನ್ಕಮ್ ಅಂದೆ
ಹ್ಮ
ಹ್ಮ್
ನಿನ್ ಹೂ ಕಳ್ತಿದ್ರಾ
ಹಾಂಗ್ ಬಸ್ ಒಲ್ಲ ಕೊಲ್ಟಾಗ ಇದ ಹುಳ ಆಕ್ಬಿಟ್ಟಿದ್ ಎಲ್ಲ
ಹ ಹ ಬ ರತ ಆಯ್ತಾ
ಇವಾಗ ಎಲ್ತರು ಮಳೆೆಗೆಲ್ತ ರೇಟ್ ಇಲ್ಲ ಬ
ಇಲ್ವಾ
ಇಲ್ಲ ಬ್ರೋ
ಹಾ ಹಾ ಹಂಗಾದ್ರೆಂಗ್ ಬ್ರಾ ಏನು ಬ್ರಾ
ಬ್ರೋ ಶ ಅವಂತ ಕೇಳ್ಸಲ್ಲುವ
ಹಾ ಸೇವಂತ ಸೆಂಡ ಹೋಣ
ಹಾ ನೋಡಿ ಅಂದ್ರ ಮಾಡಸ್ಕೊಡ್ತೀನ ಅಂತ ಕಾಣಿಸ್ಕಡ್ತನಿ ಬದು ಕರೆ ಮಾರ್ಕೆಟಿಗೆ
ಏನ ಬ್ರಾ
ಹೂವ ಕಳ್ಸಕ ಕೊಡ್ತನ್ ಬಕ್ರೆ ಅದ್ರ ಸೇಲ್ ಮಾಡ್ಕೊಡ್ತೀರ ನೋಡಿ
ಬ್ರೋ ಹೂವ ನಾವೇ ಬೆಂಗಳೂರು ಕಳಸ್ತೀವ್ರೋ
ಹಾ
ನಾವೆಯಾ
ಹಾ
ಬೆಂಗಳೂರು ಕಳಸ್ತವ್ರೋ
ಹ್ಮ್ ಮತ್ತಬ್ರ ಪ ಮಾಡಿದ್ ವಿಶೇಷ
ಬ್ರಾ
ಫೋನ್ ಮಾಡಿದ ವಿಶೇಷ
ಏನಿಲ್ಲ ಬಾಳ ದಿನ ಆಯ್ತಲ್ಲ ಏನ್ ಮಾಡ್ತಿದ್ದೀರ ಏನು ಅಂತ ನಾನೇ ಫೋನ್ ಹಾಥೆ ಬ್ರಾ
ಹ್ಮ್ ನಾವ್ ಮೊ ಫೋನ್ ಮಾಡ್ದೇನೆ ನೀವೇಏನೋ ಬಿಸಿಬರ್ತಿತ್ತು ಸುಮ್ನೆ ಅದೇ ಮತ್ ಮಾಡಕ್ ಹೋಗಿಲ್ಲಾ
ಹಾ ಅದೇಬ್ರು ಹಂಗ್ ಏನು ಕೆಲ್ಸ ಮೇಲೆ ಇರ್ತೀವಿ
ಹಾ
ಆತಿದ್ದಿ ಬ್ರಾ
ಹ ಹಾ
ನ ಬ್ರರು ನೀವ ಏನ್ ಮಾಡ್ತಿದ್ರಿ ಈಗ ಹಊಕಟ್ ಮಾಡಿ ಆಐತಿ ಎಲ್ಲಾ
ಹೂವ ಇದೇ ಒಬ್ರು ಸ್ವಲ್ಪ ಜನಗಳು ಕಳ್ಸಿದ್ದೆ ಕಟ್ ಮಾಡಕ್ಕೆ ನಾನ್ಲ್ಲ ಮಳೆ ಬರ್ತಿದ್ದ ಹ ಹಾಳ್ ಕಳ್ಸಿದ್ವಿ ನಾನ್ ಮಳೆ ಬರ್ತಿದ್ದ ಅಂತ ನಮ್ದು ಶೆಡ್ ಐತೆ ಅಲ್ ಗೊತ್ತಿದ್ದತೆ ಸುಮ್ಮ್ನೆ
ಹಾ ಹಾ
ಇನ್ನೇಮ್ರ ಮಾಡಂಗ ಮಳೇಲಿ ಜನ ಕಳ್ಸ್ಕೊಂಡ್ ನಾವೆ ಎಲ್ಲಿ ನೆನ್ಕೊಂಡ್ ಹೋಗೋಣ ಅಂತ
ಹ ಬಿಟ್ಟರು ಅದು ಒಳ್ಳೆ ಕೆಲ್ಸ ಬಾಳ ಈಗ ಬಾಳ ಕೆಲ್ಸ ನಿರು ಅದೇ ಹೂ ನಮ್ದು ಒಂದಚೂರಿ ಇತ್ತು
ಹಾ
ಬ್ರ ಈಗ ರೇಟ್ ಯಾಕೋ ಡೌನ್ ಆಗ್ತೈತೆ ಬ್ರೂ ಇತ್ತೀಚೆಗೆ
ಹ್ಮ್ ಬ್ರೋ ಯಾಕ ಗೊಬರ ಎಲ್ಲ ಗೊಬ್ಬರ ಜಾಸ್ತಿ ಆಗ್ತತಿ ಮತ್ತ ಇದು ಹೂನ್ ಟೇಟ್ ಎಲ್ಲ ಕಮ್ಮಿ ಆಗ್ತೈತಪ್ಪ ಯಾಕಂತ ಗೊತ್ತಾಗ್ತಿಲ್ಲ
ಹ ಇಬ್ರರು ನಮ್ ನಮ್ಮತ್ ಪರವಾಗಿಲ್ಬರು ಮೊನ್ನೆ ಒಂದ್ ಎರಡು ದಿನ ಚೆನ್ನಾಗ್ ಆಯ್ತು ರೇಟ ಇತ್ತೀಚೆಗೆಲ್ಲ ಡೌನ್ ಆಗ್ತೈತ್ತು ಬ್ರ
ಹಾ
ಹಿಂಗಾದ್ರೆ ರೈತನ ಬದುಕ್ ಬಾಳ ಕಷ್ಟಬ್ರ ರೈತ
ಹಾ ಬ್ರೋ ಸ್ವಲ್ಪ ಕಷ್ಟನೇ
ಮತ್ತ ಬದುಕೋದ ಕಷ್ಟ ಆಗತ್ತೆ
ಈ ಮಳೆ ನೋಡಿದ್ರೆ ಇಷ್ಟ್ ಜನ ಮಳೆ ಇದ್ದಿಲ್ಲ ಇವಾಗೆಲ್ಲಾ ಮಳೆ ಗೊತ್ತೈತೆ
ಹೌದು ಬ್ರೋ ಇಷ್ಟ ದಿನ ಮಳೆನ್ನ ಇತ್ತೀಚೆಗೆ ಬ ಮೂರ್ ದಿನದಿಂದ ಬಾಳ ಆಯ್ತು ಬ್ರೋ ಹಳಯಾ
ಹ ಗಾಳಿಗೆಲ್ಲ ಮಲ್ಕೊಂಬಿಟ್ಟೆ ಗಿಡಗಳಲ್ಲ
ಹ ಬಿಸ್ ಪ ಮಳೆ ಎಷ್ಟ ನೋಡಿಲ್ಲಿ ಮಳೆ ಹೊಡದ ತಕ್ಕ ಬಿಸ್ಲು ಹೊಡದ್ರೆ ಸರಿಯೋಗುತ್ತ ಮ ಬರೀ ಮಳೆನೇ ಹೊಡಿತಾ ಇದ್ರೆ
ಹ್ಮ್ ಹ್ಮ್
ಕೊಳತಗತ್ತೆ
ಹ್ಮ್
ಏನೋ ಇವ್ರ ಬಹಳ ಕಷ್ಟ ಐತೆ ರೈತ ಬದುಕು
ಹ ಬ್ರೋ ಸ್ವಲ್ಪ ಕಷ್ಟ ಐತೆ
ಹ ಬ್ರೋ ಅದೇನು ಇದ ತರ ಬರ್ತೀನಂದ್ರೆ ಬರ್ಲ ಇಲ್ಲ
ಬ್ರೋ ಫೋನ್ ಮಾಡ್ತೀನಿ ಹಂಗಲ್ಲ ಬ್ರೋ ಹೊತ್ತುು
ಕಾಳುಗಳು ಎಲ್ಲ ಬೇಕು ಅಂದ್ರಲ್ಲ
ಆ ಆಂಬ್ರ ಕಾಳುಗಳು ಆಮೇಲೆ ಬೀಜಗಳು ಬೇಕು
ಹಾ ಬೀಜಗ್ಗಳು ಸಿಕ್ತಿದ್ವು ಬಂದಿದ್ರೆ
ಹಾ
ನೀವು ಬರ್ಲಿಲ್ಲ ಏನೆಲ್ಲ
ಇಲ್ಲ ಇಲ್ಲ ಬ್ರೋ ನೆಕ್ಸ್ಟ್ ವೀಕ್ ಪಕ್ಕ ಬರ್ತತಿವಿ ಸ್ವಲ್ಪ ಇಲ್ಲ ಅದೇ ಬ್ರೋ ಮಳೆ ಹೂವಿಂದ ಎಲ್ಲಾ ಬಿಡ್ಸದಿ ಲ
ಹಾ
ಇಲ್ಲ ಸ್ವಲ್ಪ ಎಲ್ಲಾ ನಮ್ಗೆ ಕೆಲಸ ಜಾಸ್ತಿ ಆಗ್ಬಿಡ್ತು ಒಂದೇ ಸಲ ಮಳೆ ಬೇರೆ ಸ್ಟಾರ್ಟ್ ಆಯ್ತು ಹಂಗಾಗಿ ಅಲ್ ಬರಕ್ಕಾಗಿಲ್ಲ
ಬರ್ತಿರು ತಾನೆ ಒಟ್ನಲ್ಲಿ
ಭರ್ತೀನಿ ಭರತನಚ ಹ್ಮ್
ಬಂದ್ರೆ ನೋಡ್ ಬರಂಗಿದ್ರೆ ಬನ್ನಿ ಇಲ್ಲ ಬರ್ಲಿಲ್ಲ ಅ್ರ ನಾವ್ ಯಾರ್ಗಾನ ಕೊಟ್ಟ ಬಿಡ್ತಿವಿ ಸುಮ್ ಇಟ್ಕೊಂಡಿದ್ದು ನಮ್ಗನ್ ಒಂರ ಇಲ್ಲಿ ಇದಾಗತ್ತೆ
ಇಲ್ಲ ಬ್ರ ಬರ್ತೀವಿ ಹ ನಾನ್ ಬರ್ತಾತೆ ಬಟ್ ನನ್ ಫ್ರೆಂಡು ನಾನೇ ಹೋಗ್ತೀನಿ ಅಂತ ಹೇಳ್ತಾ
ಹಾ
ಲ್ಲ ರೂಟ್ ಗೊತ್ತಾಗಲ್ಲ ಮತ್ತೆ ನಾನನ್ ಗಾಡಿ ಕೊಡಲ್ಲ ಯಾರಿಗುನು
ಹಾ
ಅದಕ್ಕೆ ಯಾಕ್ ಬೇಕ್ರೋ ಸ್ವಲ್ಪ ನನ್ ಫ್ರೆಂಡ್ ಮೊನ್ನೆಯ ಎಲ್ಲ ಹೋಗಿದ್ದೇನ್ ಬ್ರೋ ಟ್ರೆಕ್ಕಿಂಗ್ ಅಂತ ನನ್ ನನ್ ಗಾಡಿ ತೊಂಡ ಹೋಗ್ಬಿಟ್ಟಿದ್ದೇನೆ
ಹಾ ಹಾ
ಅದು ಏನಾಗಿದೆ ಅಲ್ಲಿ ಸ್ವಲ್ಪ ಅಲಾವ ಇಲ್ಲ ಅಂತೆ ಟ್ರೆಕ್ಕಿಂಗ್ ಅಲ್ಲಿ ನಡ್ಕೊಂಡ ಹೋಗೋ ಜಾಗದಲ್ಲಿ ಬೈಕ್ ಹಚ್ಚಿಬಿಟ್ಟಿದ್ದಾರೆ ಮೇಲಕ್ಕೆ ಅದನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿ ಪ್ಚ್ ಒಂದ ಹತ್ತು ಲಕ್ಷ ಜನ ನೋವಬಿಟ್ಟಿದ್ದಿರಿ
ಹಾ
ಅದು ಯಾರೋ ಒಬ್ಬರು ಆನ್ಲೈನ್ ಅಲ್ಲಿ ಕೇಸ್ ಮಾಡಬಿಟ್ಟಿದಾರೆ
ಹಾ ಹಾ ಹಾ ಹಾ
ಈಗ ಗಾಡಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಸ್ವಲ್ಪೇ ಕೇಸ್ ಆಗಿಬಿಟ್ಟಿದೆ ಗಾಡಿ ಮಲೆ ಎಫ್ಐಆರ್ ಎಲ್ಲ ಹಾಕಬಿಟ್ಟಿದ್ದಾರೆ
ಹಾ ಹೋ ಹೋ
ಅದು ಅವ್ನು ಯಾರ ತಗೊಂಡ ಹೋಗಿದಕ್ಕೆ ನನ್ ನನಗ್ ಫೋನ್ ಮಾಡಿ ನೀ ಹೆಂಗ್ ಗಾಡಿ ಕೊಟ್ಟೆನ ನೀನ ನನಗ್ ಬೈತಾರೆ ಬ್ರೋ ಹೋಗ್ಲಿ ನನ್ನ ಮೇಲೆ ಕೇಸ್ ಹಾಕಿದಾರೆ
ಹೌದ ಬ್ರೋ ಈ ಗಾಡಿ ಯಾರದಾದ್ರೆ ಅವ್ರ ಮೇಲೆ ನಲ್ಲ ಕೇಸ್ ಹಕೋದು
ಈಗ ಅವ ತಗೊಂಡ ಹೋಗದಕ್ಕೆ ಅವ ಪಾಪಾ ಹತ್ತ ಸಾವರ ರೂಪಾಯಿ ಕೊಟ್ಟ ಗಾಡಿ ಬಿಡ್ಸ್ಕೊ ಬಂದ್ ಕೊಟ್ಟ ಅವ ನನ್ ಕೈಗೆ
ಹಾ
ಇತ್ತು ಕೋರ್ಟ್ ಇದ್ದಾಗ ಅವನು ಹೋಗಲ್ಲ ಅಂತ ನಾನುಗೆ ನಾನೇ ಹೋಗ್ಬೇಕ ಅಂತ ಗಾಡಿ ಓನರ್ ಯಾರು
ಅವರೇ ಹೋಗಬೇಕು
ಅವರೆ ಹೋಗ್ಬೇಕಂತೆ ಇವಾಗ
ಹ್ಹ ಹ್ಹಾ
ಈಗ ನೋಡಿ ಬ್ರೋ ಇವೆಲ್ಲಾ ಕೆಲ್ಸಗಳು ಅದು ಬೇರೆ ಟೆಷನ್ ಇವಾಗಾ
ಏನೋ ಹೋಗಿ ಬ್ರೋ ಯೂ ಏನೇನೋ ಆಕ್ತವೆ
ಹು ಈಗ ನೋಡಿ ಅವನ ಯಾರ ಫ್ರೆಂಡು ಅಂತ ಕೊಟ್ಟೆ ಈಗ ಇಲ್ಲ ಅನ್ನಕ್ಕು ಬಾಯಿ ಬರ್ ತಲ್ಲಾ
ಗೊತ್ತಿತ್ತು
ಹು ಹಂಗಾಗಿ ಹತ ಹೊಕ್ಕು ಸಮಸ್ಯೆ ಆಗಿತ್ತ
ಹು
ಅದಿಕ್ಕೆ ನಿಮ್ಮ ಹತ್ರ ಏನ ಹೇಳ್ಕೊಳದ ಬಿಡಿ ಅಂತೇಳಿ ಸುಮ್ನೆ ಆದೆ ಇವತ್ತು ಹೇಳ್ತಾ ಇದೀನಿ ನೋಡಿ
ಹು ಹು
ಹು ಹು
ಬನ್ನಿ ಹಾಗಾದ್ರೆ ನೆಕ್ಸ್ಟ್ ಮಂತ್ ಅಲ್ಲಿ ಬರ್ತೀರಾ
ಹು ನೆಕ್ಸ್ಟ್ ಮಂತ್ ಬರ್ತೀನಿ
ಮಿಸ ಮಾಡ್ದಂಗ ಬನ್ನಿ ಬ್ರೋ
ಹು ಹಾ ಬ್ರೋ ಬರ್ತೇನಿ ಪಕ್ಕಾ
ಹು ನಾ ಅದೇ ನಮ್ಮ ಮನನೆಲಿ ಕೇಳಿದ್ರು ಅವರು ತಗೊಂಡಹೋಯತ್ತಾರೆಲ್ಲ ಇಲ್ಲ ಕೇಳು ಅಪ್ಪ ಒಂದ ಮಾತ ಇಲ್ಲ ನಾವ್ ಇಲ್ಲ ಯಾರಿಗ ಕೊಟ್ಟ್ ಬಿಡೋಣ
ಹ ಹ
ಅಂದ್ರಾ
ಹು ಹು
ನಂಗೆ ಫೋನ್ ಮಾಡಿದೆ ತಗೊಂಡುಹೊಯತಾರಿಲ್ಲ ಎಲ್ಲ ಕೇಳೋಣ ತಗೋಳಪ್ಪಾ ಅಂತೇಳಿ ಹಂಗೆ ಫೋನ್ ಹಚ್ಚಿದೆ
ನಾವ ನೋಡಿ ಬ್ರೋ ಒಂದ ದಿನಕ್ಕೂ ಪೊಲೀಸ್ ಸ್ಟೇಷನ್ ಹತ್ರಕ್ಕೆ ಹೋದರಲ್ಲಾ ಕೋರ್ಟ್ ಹತ್ರ ಹೋದರಲ್ಲ ಈ ನಮ್ಮ ನೋಡಿದ ಹಿಂಗ ಆಗೆತೆ ಪ್ಚ್ ನಾನು ಅಷ್ಟ ಅಷ್ಟು ಸುಲಭ ಕೊಡ್ತಾ ಪ್ಚ್ ಇದಿಲ್ಲಾ ಅವನು ಪಾಪ ಅವನ್ ಗಾಡಿತಂದ ನಂಗ ತ್ತೇಳಿ ಕೊಟ್ಟ ನಿನಗೆ ಮನೆತಕ ಅಡ್ಡಾಡಕ್ ತಗೋ ಗಾಡಿ ದುಡ್ಡು ನಾನ್ ಇದನ್ ಗಾಡಿ ತಗೊಂಡ್ ಹೋಗ್ತೀನಿ ಅಂತ ಹೇಳ್ಬಿಟ್ಟಿ ಕೊಟ್ಟೋದಾ
ಹಾ
ನಾನ್ ಬಿಡು ಮತ್ತೆ ಕೊಟ್ಟೋನೆ ಪಾಪಾ ಅಂತ ಹೇಳಿ ಕೊಟ್ಟೆ
ಹ ಹ
ಅವನು ಅಂತ ಹುಡ್ಗ ಅಲ್ಲ ಬಟ್ ಅವ್ ಫ್ರೆಂಡ್ಸ ಮಾಡುದ್ರು ಜೊತೆಗ್ ಹೋದಿರೋರು ಏ ಗಾಡಿ ಹಚ್ಚು ಏನಾಗಲ್ಲ ಹಚ್ಚು ಏನಾಗಲ್ಲ ಅಂತ ಹಚ್ಚಸಿದ್ದಾರೆ ಬೆಟ್ಟನ
ಹ್ಮ
ತಗೊಂಡೋಗಿಬ್ರರು ಅವನ್ ಯಾರೋ ಹಂಗೆ ವೀಲಗ್ ಮಾಡ್ತಾನಂತೆ
ಹ್ಮ್
ಪೋಸ್ಟ್್ಮ ಪಟ್ಟಿಿದ್ದರೆ
ಹಾ ಹ್ಮ
ಆದ್ರಿಂದ ಸ್ವಲ್ಪ ಎಫೆಕ್ಟ್ ಆಗ್ಬಿಟ್ಟಿದೆ ಈ ತರ
ಅದಕ್ಕೆ ಅವರು ಹತ್ಸ ಹತ್ಸ ಅಂದಿದಕ್ಕೆ ಈಗ ಹತ್ಸ್ತಾವ್ರೇನ
ಹ್ಮ್ ಇದು ಹಚ್ಚಿದಿದ್ದಾರೆ ಅವರು ಪೊಲೀಸರು ಹತ್ತಿಸ್ತಾರೆ ನೆಕ್ಸ್ಟ್ ನೆಕ್ಸ್ಟ್ ನಮಗೆ
ಹೌದು ಬರು
ಹ್ಮ್
ಏನ್ ಮಾಡಕ್ ಆಗತ್ತ ಅವರು ಹಂಗಾದ್ರೆ ಕಷ್ಟ
ಮೂರ್ ಬೈಕ್ು ಬ್ರಾ ಹೋಗಿದ್ದು ಮೂರ್ ಬೈಕನು ಚೀಸ್ ಮಾಡಿದ್ರು ಇಪ್ಪತ್ತೈದು ಸಾವಿರ ಕೊಟ್ಟ ಮೊೆ ಬಿಡಿಸ್ಕೊಬಂದಿದ್ದೀವಿ
ಏನ್ ಮಾಡ್ತರರ ಗ್ರ ಆಚಾರಗೆಲ್ಲ
ಆಂಬ್ರ ಎಲ್ಲ ಗಾಚಾರ
ಅಷ್ಟೇ
ಹಾ
ವ್ಯಾಚಾರ ಹೆಂಗಿದ್ರ ಹಂಗ ಆಗ್ಬೇಕಲ್ಲಬ್ರ ಆ ಟೈಮ್ಗೆ ಏನೇನ್ ಆಗ ಹ
ಮತ್ತೆಬರ ನಿಮ್ದ ಊಟ
ಹ್ರ
ಊಟ ನಿಮ್ದು
ಬ್ರೋ ಆಯ್ತು ಬ್ರೋ ನಮ್ದು ನಿಮ್ದು ಬ್ರೋ
ಇಲ್ಲ ಬ್ರ ಎಲ್ ಮಾಡ್ತೀರಾ ಮಾಡ್ಬೇಕಕ್ ಸಂಜೆ ಮಾಡನ ಸುಮ್ನೆ ಅದೇ
ಹಾ
ಹ
ಹ ಏನಿಲ್ಲ ಜೋರಾಗಿಪ ಸ್ವಲ್ಪ ಹೊತ್ತು ಬಂತು
ಹಂ
ಮತ್ತೆ ಸುಮಗ ಆಯ್ತು
ಹಾ ಹಾ ಮತ್ತೆ ನೀವು ಬರಲ್ಲ ಅವ್ರ ಕಡೆ ನಮ್ಮ ಕಡೆ
ಬರ್ತೀನ್ಿ ಬಿಡ ಯಾವಾಗ ಒಂದ್ಸರಿ ಬರ್ಬೇಕು
ನೀವು ಎಷ್ಟು ವರ್ಷದಿಂದ ಕರಿತೀಿ ನೀ ಬರ್ತೀನಿ ಬರ್ತೀನಿ ಅಂತೀರ ಬರಲ್ಲ ಏನಿಲ್ಲ
ಹ ಹ
ಬಂದಿದ್ರರು ಚೆನ್ನಾಗಿರುತ್ತೆ ಎಲ್ಲಾರ ಹೋಗನ್ ಟ್ರಿಪ್ನ
ಬರ್ತೀನಿ ನೋಡಿ ಇಬ್ರು
ಯಾವಾಗ ಬರ್ತೀರಬ್್ರ ಬರೋದ್ರಲ್ಲ ಇದ್ದೀರಾ ನೀವತ್ತುು
ಬರ್ತೀನ ತಾಳಿ ಯಾಕ ಟೆನ್ಷನ್ ತಂತೀರ
ಎನ್ ಮನೇಲ ಇದ್ರ ಎಲ್ಲಿದ್ರಿ
ಬರ ಇಲ್ಲೇ ಐತ ಅಸ್ಲತೆ
ಹಾಸ್ಟೆಲ್ ಇದ್ದೀರಾ
ಹ್ಮ್
ಹ್ಮ್ ಮತ್ತೆ ಇವತ್ತೇಏನ್ ಸ್ಪೆಷಲ್
ಏನ್ ಎಲ್ಲ ಬರು
ಯಾಕ್ ಬರು ಏನೋ ಚಿಕನ್ ಚಿಕನ್ ಮಟನ್ ಏನೋ ಮಾಡಲ್ವಾ
ಭಾನುವಾರಾನೇ ಆಯ್ತು ಬ್ರ
ವಾ
ಹ್ಮ
ಹ್ಮ್ ನೀವ ಬರೋದನ್ನಲ್ಲ ಅಂತೀರಾ ನೀವು ಬೇರೆ ಚಿಕನ್ ಮಟನ್ ಏನು ಸ್ಮಲ್ಲ ಅಂತೀರಾ
ಮನೇಲಿ ತಿಂತ್ರ ಬಾನುವರ ಹ ಹೊದ್ತ ಆಯ್ತು
ಹಾ
ಇನ್ನು ಮಂಗಳವಾರ ಇವತ್ತು
ಹ್ಮ ಹ್ಮ
ವಾರದಲ್ಲಿ ಒಂದ್ ದಿನ ನೋಡಿ ಫಿಕ್ಸ್
ಹ್ಮ್ ಚಳಿಗೂ ಅದಕ್ಕೂ ಚೆನ್ನಾಗಿರುತ್ತಲ್ಲ ಪ್ರತೀಂದ್ರೆ
ಹ್ಮ ಹೌದು ಬುರ
ಹ್ಮ್ ಮತ್ತೆ ಬರ ಸಂತ್ಸರ
ಈ ಹೇಳ್ಬೇಕ ಏನು ಹೇಳ್ರೆ ಕೇಳ್ತೀವಿ
ಏನಿಲ್ಲ ನೋಡಿ ಸರಿ ತಗೊಳ್ಳ ಆಯ್ತು ಬ ಬರ್ತೀನ ಹಂಗಾರೆ ಹ್ಮ್
ಹಾ ಸರಿ ತಡಿ ಬ್ರೋ
ಹಾ ಸರಿ ಆಯ್ತು